ಹಲೋ ಕಳ್ತ.
ಹ್ಮ್ ಹಾ ಕೆಳ್ತು.
ತೊಲಿ ಮುದ. ನಮ್ ದೋಸ್ತ್ ನಂಬರ್ ಏನದ ಹಲೋ.
ಅದ ನಿಂಗೆ ಮತ್ತ್ ವಾಪಸ್ ಹಚ್ಚಕ್ ಬರ್ಲೇನಾ.
ಯ್ಯಾರ ನನ್ಗೆ ಗೊತ್ತಾಗಲ್ಲಪ್ಪದು.
ನಾನ್ ನಿಂದ್ ನಿ ನಿ ನಿಂದೆ ನಂಬರ್ ಹಾಕ್ತಿರೋದು ಮುಗ್ದೋಯ್ತು ಅಂತ ತೋರ್ಸೋತ್ತತ.
ಅದೆ ಬರ್ತಲೆ ಇವತ್ತೊಂದ್ ದಿನ ಹಂಗ ಅನ್ಸ್ದ ಆಮೇಗ ಬರ್ತವ ನಾಳೆ ಬರ್ತಾವೆನ.
ಹ್ಮ್ ಅದ್ರ್ ಪೇಮೆಂಟ್ ಪೇಮೆಂಟ್ ಏನ್ ತೋರ್ಸಲಿಗೊತ್ಲ.
ಈಗ ಒಂದ್ ಕೋಲೆ ಬೈ ಏನ ಬರ್ತೋಟ್ಟ ಇಸಪಡ.
ಏಟ್ ಟು ನೈನ್ ಸಿಕ್ಸ್.
ಸ್ಪೀಕರ್ ಗೀಕರ್ ಇಡ ಆಕ್ ಬರ್ಲೆ ಫೋನ್ ನಾಗ.
ಲೇ ಅದು ಮಂಚ.
ಹಾಂ
ಹೌ ನೀಯ. ಬೀ ಅಲ್ಲ ನಾನ ರಮ್ಯಾ ಮಾತಾಡಿದ ಅವು ವಿಡಿಯೋ ಎಲ್ಲ ಸೇವ್ ಅವ ಅಲ್ಲಿ. ಎ ನದಿ ಮೆಂಬರ್ಲ್ಲೇ.
ಇದ್ರಾಗಿಲ್ಲ ನೀನ್ ಅದ ಹ್ಮ್ ನೋಡಿ ನೋಡಿ ನ. ಅದೇ ಬ್ಲಾಗ ನಾ ಸುಮ್ನೆ ನಾ ಯದಕ್ಕ ಹೋಗಿದ್ದುಲ್ಲ ಹಾಸ್ಟೆಲ್ಕ್ ಹೋಗಿದ್ದುಲ್ಲ.
ಯಾವ್ದ ಹೇಳು ಯಾವ್ದ್ ಅದತದನಿ.
ನೀ ನೀ ಗಾಡಿ ಮಂದ್ ನಾವು ಮೂರ್ ಮಂದಿ ಹಾಸ್ಟಲ್ದ ಅಪ್ಲಿಕೇಶನ್. ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆಕೋಗ ಅಗಿಇಲ್ಲ.
ಏ ಭೈ ಅದಲ್ಲೋ.
ಹಾ
ನಾ ರಮ್ಯ ಮಾತಾಡಿದ್ದು. ಅ ಅದಲ್ಲೆ ಅಪ್ಪಾ ಅದ ಏನಂತಾರ ನಂಜಿ ತಂದು ಅದು ಇದು ಮ ಮಾತಾಡಿದ್ದೆ ನೋಡ್ಲಿ ನಿಂಗ ನೋಡ್ತಾಳ ಈ ಸ್ಯಾವಾಗ ಒಳ ಮಕೊಂಡ್ದ
ಹ
ಅಲ್ಲಿ ಪ ಪ ಪ ಪಾಗದ್ದಾಗ ಹ್ಮ ಪಾಗದ್ದಾಗ ಇವ ಮಕೊಂಡಿದ್ದ ರೂಮ್ನಾಗ ನಾ ಬಾಜು ತಕೊಂಡಿದ್ದೆ.
ಯಾರ್ ಮುಕ್ಕಟ್ಟಿದರು.
ನಾ ಇದೆ ರಮ್ಯಾ ರಮ್ಯಾ ಮಕೊಂಡಿದ್ದೆ ನ ಬಾಜು ಮಕೊಂಡಿದ್ದೆ. ಹ ಬಯ್ಯಲ್ಲ ಬಯ್ ಹೇಳಿ ಸ್ವಲ್ಪ ಫ್ಲೋ ದ ಹಂಗೆ ಕಂಟ್ರಲ್ ಆಗಲ್ಲಿ. ಹಳ್ಳ ಹಿಡಿತದಾ ರಮ್ಯಂದು. ನಾ ಏನಂತರನ. ಅದು ನದಿ ಮೇ ಏನ್ ಮಾಡ್ಯಾಣ ಸೈಲೆಂಟ್ ಆಗಿ ವೀಡಿಯೋ ಮಾಡ್ಕೊಂಡಣದು ನಂದಿತ್ಂದು.
ಏನ್ ಏನ್ ಮಾತಾಡತಳೊ.
ಆಕಿ ಆಕಿ ನಿನ್ಗೇ ನೋಡ್ತಾಳ್ಳೆ ಫಾರ್ಮಸಿ ಕ್ಲಾಸ್ ದಾಕುಂತು ನಿಂಗೆ ನೋಡ್ಲ ತಿವತ್ತ ಹಂಗ ಹಿಂಗ. ಮಾತಾಡಿದೇವಲ್ಲ ಅದು.
ಹಾ ಹಾ ಹಾ
ಹ ಅದು ಎಲ್ಲ ಫುಲ್ ವೀಡಿಯೋ ಮಾಡಕೊಂಡ್ ಬಿಟ್ಟಣ ಅಣ್ಣ. ಹಾ ರೊಚ್ಚೆಗೆ ಎದ್ದೇ ಎನಲ್ಲತಾನ ಮುಂದ್. ಆಂ
ಹ ಮಕ್ಕೊಳ ನಾಟಕ ಮಾಡಿ ಮಾಡ್ಕೊಂಡನೇನು.
ಹ್ಮ್ ವಿಡಿಯೋ ಮಾಡ್ಕೊಂಡು ಅದು ಫುಲ್ ನಾ ಮ ಇದು ರಮ್ಯ ಫುಲ್ ಎಲ್ಲ ಅದ್ರ ಬಗ್ಗೆ ಡಿಸ್ಕಸ್ಸೆ ಡಿಸ್ಕಸ್ ಮಾಡ ಅತಿದೆವು. ಫುಲ್ ವೀಡಿಯೋ ಮಾಡ್ಕೊ ಬಿಟ್ಟ ನಿಮ್ಮ್ ಅಣ್ಣ ನದಿಮ
ಹ್ಮ್್ಮ ಕೃತಿಕ ಫೋಟೋ ಹಾಕೆ ಹಾಕ್ಲ ತನ್
ಯಾರು
ಕೃತಿಕ
ನೀ ಫೋನ್ ಹತ್ತ ನೀ ಹೇಳಿದ
ಇಲ್ಲ ಇಲ್ಲ ನಾ ನಾ ಮೆಸೇಜ್ ಹಾಕಿನೆ ಫೋಟೋ ಬೇಕ್ ನೋಡ ಫೋಟೋ ಹಾಕ್ ನನಗ ಈಗಂದು ಈಗ ಗಪ್ಲ ಮಾಡ್ಲಿ ಗಪ್ಪ ತಮ್ಮ ನಿನ್ನೆ ನೀ ನಂಬಿಸಿ ಚಂದ ನಿನ್ನೆ ನೆಂಬುಷಿ ಅದಕ್ಕೆ ನನ್ನಗೆ ಇದು ಮಾಡತ ನಮಗೆ ಹ್ಮ್ ಹ್ಮ್ ಅಣ್ಣ ಹೊಸು ಬರ್ಲ್ತಾ
ನೀನ್ ಬಂದ್ ಬಿಡಕ್ ಹೇಳು ಏನಂತ ಹೇಳ ನಂಗ ಏನಂದಲ್ಲ ಮಾತಾಡಿಲ್ಲ ಅವನಿಗೆ ರಮ್ಯ ಒಬ್ಬನಿಗ ನನ್ ಅಂತವಾ ಹೇಳಾಗಿನಿ ಎಕ್ಸಾಮ್ ಬರ್ತವ ನಾಳಿಗೆ ಎಕ್ಸಾಮ್ ಬರಮ್ಮ ಮ ಇಕ ನವಾ
ಹ್ಮ ಹ್ಮ ಹ ಒಂದ್ ವಿಡಿಯೋ ವಿಡಿಯೋ ಎಡಿಟ್ ಮಾಡ್ಲಕ್ಕ ತಗೊಲ್ಲ ಎಷ್ಟ ಬೇಕತ್ ಹೊ
ನ ಹೋಗ
ಇಲ್ಲ ವಿಡಿಯೋ ವಿಡಿಯೋ ಎಡಿಟ್ ಮಾಡಕಾರ ತಗೋ
ಯಾರ್ ಮಾಡತಾರ ವಿಡಿಯೋ ಯಾರ
ವಿಡಿಯೋ ಅವೆಲ್ಲ ಅದಾವ ಅಲ್ಲಿ ಲೇ ಈಗ ಟ್ರಾನ್ಸಾಕ್ಷನ್ ವಿಡಿಯೋ ಮಾಡಕೊಂಡ ಹವೋ
ಹ್ಮ್
ಅವ ವಿಡಿಯೋ ನಿಮ ಅವನ್ ಬಲಿಂದ ಹಾಕ್ಸ್ಕೊ ಅವ ಅಷ್ಟೆರ ಹಾಕಣ ಎಡಿಟ್ ಮಾಡಕ್ ಎಡಿಟ್ ಮಾಡ ಹಾಡಾಕ್ ಮುಂದರ್ಸಕ್ಲೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಸ್ಟೋರಿ ಹ
ಮತ್ತಾಗಿ ಶ್ರುತಿ ಬ್ಯಾಡದಲ್ಲ ಸ್ಟೂಡಿಯೋಗೆ ಒಂದ್ ಎರಡು ದಿನ
ಏ ಇಲ್ಲ ಇಲ್ಲ ಎಲ್ಲಾ ಆಯ್ತದೆ ಎಲ್ಲ ಡಿಸ್ಕಷನ್ ಎಲ್ಲರಿಗ್ ಗೊತ್ತೇ ಆಗೈತ್ ನಾವ್ ಹೋಗಿದ್ದೀಗ ಹೆಂಗ ಪ್ಯಾಥಾಲಜಿ ಕ್ಲಾಸ್ ಇರ್ಲಿಲ್ಲ
ಇಲ್ಲಂತ ನಿನ್ನ ಇದಿದ್ದಿದ್ದಿಲ್ಲ
ಇಲ್ಲ ಇದ್ದಿಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಇಗ ನಂದಿತ್ ನನ್ನ ಮೇಡಂ
ಹ್ಮ್
ಹ್ಮ್ ಹ್ಮ್ ಅಂದ್ರತ್ತ ಯಾರ ಏನು ಸಿ ಯಾರ್ ಮತ್ತೆ ಏನ ಹೇಳ್ಯಾನ ನಮ್ಮ್ ಬಗ್ಗೆ
ಏ ಇಲ್ಲ
ಮತ್ತೆ ಹೋಗಿಯಾರ ಮತ್ತೆ ಯಾರ ಬಸ ಮತ್ತ ಮಳ
ಹ
ಆಶೆ ಮಂಗ ಲೆಟರ್ ಬರ್ದು ಮತ್ ಪೇರೆಂಟ್ಸ್ ಇನ್ ಸ ಹಂಗೆ ಹಿಗೆ
ಹ್ಮ್ ಕ್ಲಾಸ್ ಆಯ್ತ್ರಿ
ೇ ಅವ ಅಂದರ ಮೇಡಮ್ ಮುಂದ ವೈತೇತನಿಕ್ಕಿಂದು
ಹಾ ಮೇಡಮ್ ನೊಂದಾಯತ್ತು
ಹ್ಮ್
ಮೇಡಮ್ ನಮ್ದ ಏನೋ ಆರು ಮಂದಿ ಇದ್ದಿರತ್ತಾ ಯ ಇಕ್ಕಿನು ಹೋದಂಗ ಕಾಣಿಲ್ಲ
ಹ್ಮ
ಇಲ್ಲಾಂದ್ರೆ ಹಾ ಇಲ್ಲಾಂದ್ರೆ ಅಟೆಂಡೆನ್ಸ್ ಆಕ್ತಿರಕಿ
ಊದು ತಾಯಕೀಲೋಡ ಸೇಾರದು ಇವತ್ತು ಕ್ಲಾಸ್ ಎ್ದ ಯಾರ್ ಕ್ಲಾಸ್ ಈಗಿಂದ ಮೇಡಮ್ದ
ಇತ್ತ ಇತ್ತು ಆರ್ ಮಂದಿ ಹೋಗ್ಯರತ್ತ ಅಕಿ ಕೇಳ ಮತ್ತ ನಿಂಬಲಿ ಇತ್ತ ಇಲ್ಲೇ ನಾನ ಅದರಾಗ ನಮ ಹಳಿ ಚಾ್ಟ್ಸ್ ನಾ ನೋಡ್ತೀನ್ ತಡಿ ಅಂದೆ
ಹ್ಮ್
ಸ ಮತ್ತ ಅ್ ಯಾವ್ದ್ ಗ್ಯಾಲಕ್ಸಿ ಟ್ರಾವೆಲ್ಸ್ ಅನ್ಸ್ ಸಿಕ್ತ ಅದ್ರ ನೋಡಿದ್ರ ಚಾಟ್ ಅವನ್ ಅವನ್ ಅವ್ರ ನೋ ಅವ್ರ ಸ್ಕೂಲ್ ದ ಇಪ್ಪತ್ತೆಂಟು ಮಂದಿ ಯಾರತ್ತ ಅವ್ರ ನೋ ಟ್ರಿಪ್ ಹಕರತ ಕೇಳಾ ಇವ್ರ ಸ್ಕೂಲ್ ಅಲೆ ನಾವ್ ಹೋಗಿ ನಾವ್ ಹಾ ಸಿ ಅದೇ ನಾವು ನಾವು ಹೊಂಟಿವವಂದ ಅದೇ ಈಗೆಲ್ಲಾ ಹಿಂಗ ಆಗೇತ್ಲ ಹ್ಮ್ ಅದು ಗೊತ್ತಿದ್ದಕಿ ಬೇಕಂತ ಮಾಡಬ ಅ ಹೋಗಲ್ಲಾಗಲ್ಲ ಹೋಗಾಗಲ್ಲ ಅವ ದಾಂಡಲಿಗೆ ಬಂದಿಲ್ಲ
ಅಲ್ಲಿ ಮತ್ತತ್ ನ ಯಾರ ಮನ್ಯ ಬ್ಯಾಡಂದ್ರ ಅಂತ ಬಳಂದ್ರ ಅಂದಲಲ್ಲ
ಹ್ ಅಲ್ಲಿ ಕೇರಳ ಟ್ರಿಪ್ ಅಂದ್ರೆ ಒಂದ್ ಹದಿಮೂರ್ ಸಾವಿರ ರೂಪಾಯಿ ಹಬೇಕಾ
ಹ ಇಪ್ಪತ್ತಾರು ಜನ ಅಂದ್ರ ಬರ್ತಾ ಹನ್ನೆರಡುವರ್ ಬರ್ತ ಹ ಹನ್ನೆರ ಮೂ ಹ್ಮ್ ಮತ್ತೆ ಇಲ್ಲಿಂತ ಟ್ರೈನ್ ಹೋಗಬಬೇಕ ಟ್ರೈನ ಇಂತ ಗಡಿ ಟಿ ಟಿ ಮಾಡ್ಕೊಬಬೇಕ ಬಸ್
ಹಾ ಗ್ಯಾಲಕ್ಸಿ ಟ್ರಾವಲ್ಸ್ ಒಂತ ಸಿಗ್ತ ಕಟೆ ಬುಟ್ಟಿ ನ
ಮತ್ತೆ ಏನ್ ನಾವು ಇದು ನಮ್ ಬುಟ್ಟ ಮುಟ್ಟಿನಟ್ಟಕ ಯಾರಿ ಗೊತ್ತೆ
ಹಾ ಅದರ ಹಾ ಹಾ
ಹ
ನಂದ್ ನಿ ಅವ್ರಿಗೆ ಗೊತ್ತಾಗೈತ್ಲಿಪ್ಪಾ ಇವ್ ಇವತ್ತ ಐತಿ ಇವ್ರಲ್ಲ ಹೇಳ್ತ ಇ ಕಂತ್ ಇವ್ರಲ್ಲ ಹಿಂಗ ಮಾಡ್ಂದ್ರ ಹಿಂಗ ಇವ್ರಗ ಹೇಳೇ ಬಂದಿರ್ತಾನ ಹೇಳ್ದಾಗೆ ಆ ಸ್ಟೋರಿ ಬಿದ್ದಾವ ಹಿಂಗೆಲ್ಲ ಹೇಳ್ದಾಗೆ ಹೇಳ ಬಂದನವ ಹಿಂಗ ಹೊಂಟಿವವ್ ಅಂತ
ಹ್ಮ್ ಹ್ಮ ಹ್ಮ್
ನಿ ನಿಂಗ ಏನೋ ಅ ಅಂದ ಅಂತಲ್ಲ ಮಾಮ
ಅದು ನಿನ್ದ್ದಲ್ಲ ಅಷ್ಟೋ ರೀ
ಹಾ
ಇನ್ನಡ್ಲಲ್ಲ ಮೂವರಡ್ಲಲ್ಲಷ್ಟೋರಿ
ಹಾ
ನಾ ಕೇಳಿದೆ ಯಾಕುವ ಅವ್ರಷ್ಟ ಯಾರ ಬೆಸ್ ಫ್ರಂಡ್ ನಾವೆಲ್ಲಾ ಅಂತ ಕೇಳಿದೆ ಸು್ ನಮ್ಮಜಾಕ್ದಾಗ
ಹಾ
ನೀಗ ಏನಪ್ಪಾ ಟ್ರಿಪ್ಪಿಗೆ ಹೋದ್ರ ಏನ್ ಇದ ಕಕೊಂಡ್ ಹೋಗದ
ಹಾ
ನೀ ಅಂತ ಪರಿ ಇದ್ದ್ರಲ್ಲ ಫ್ರೆಂಡ್ಸ್ ಗಳುಪ್ಪ ನ ಕೂಡ ಚಲೋ ಹಂಗಿಗೆಂದ್ಲ ಅಥವಾ ಅವರ ಅವ್ಡನೇರ ಅಂತ ಎಷ್ಟ ಬಿಟ್ಟ
ನೀ ಅನ್ ವಕೀಲ್ ಮತ್ತ ಟ್ರಿಪಿಗನು ಬರ್ತಾನಲ್ಲಾಕ ಹೊತಾನ ಕ ವಕೀಲ
ಯಾಕಿ ಮುಂದೆ ಪರದಳನತ್ತಾವ ಉಗ್ರದಳನತ್ತಾವ ಆಕಿನ ಮುಂದೆ
ಹೋಗಲ್ಲ ಅಂತ ಹೇಳಂತೆ
ಹ್ ಹೃತಿಕ್ ಫ್ರೆಂಡ್ಶಿಪ್ ಗೋಸ್ಕರ ನಾಳೆ ಟ್ರಿಪ್ ಕ್ಯೆನ್ಸಸ ಮಾಡಣಂತ ಅಂದ್ಲಕ್ಕ
ಅಂದ್ರ ಅಂದ್ರ ್ರಂಡ್ ಅರ್ ಫ್ರಂಡ್ ಅ ಅಂದ್ರ ಅಕೇ ನಫ್ರೆಂಡ್ ಶಿತರ ್ರಿಪ್ ರಾಬ್ ಮಾಡ್ಕೋಬೇಕ ಫ್ರೆಂಡ್ಶಿಪ್ಗೋಸ್ಕರ ಟ್ರಿಪ್ ಖಾಬ್ ಮಾಡ್ ಹೋಗಬಾರ್ದಾವ ಹಕನ್ಕೋಷಕಾರರಾ ವ ಪರ್ದ ನೀ
ಎಂಗನಪ್ಪ ಅವರವ ತೀನಏನ ಅದೇನಲ್ಲ ಒಳಾಗ ಎರನೂರು ರೂಪಾಯಿಲ್ಲಿ ಈ ಕಲ್ ಏನ್ ಬರುತ್ತೆ ಎರರು ರೂಪಾಯಿ ನಮ್ದು ಊಟದ್ದೇ ಹಯ್ತ ಇಲ್ಲಿ ಮುಂಜಲಿ ಎಂಬತ್ತ ಈಗ ನೂರ ಎಪ್ಪತ್ ನಮ್ದ ಅದು ಊಟರ್ದ ಒನ್ ಟ್ವೆಂಟಿ
ಒನ್ ಟ್ವೆಂಟಿನ
ಹ ಊಟ ಒ ಟ್ವೆಂಟಿ ಮುಂಜೆಯಲ್ಲಿ ನಾಷ್ಟ ಎಪ್ಪತ್ತ ಎಂಬತ್ತು ಹ್ಮ ಅ ಕಲ್ಲಾನ
ಏನಿತ್ತು
ಅದಾಗ ಈಗ ಇಲ್ಲಿ ಹೊರ ಹೋಗತಿಗೆ
ಇಲ್ಲ ಏನಿತ್ತ ಅವರು ನೋಡು ತಮ್ಮ ಈಗ ಈಗ ಅವರು ಎ ಎಂಟುನೂರು ರೂಾಯಿ ಬರ್ದ ಅ್ರ ಎ ಲೆಕ್ಕ ಕೊಡ್ಬೇಕ ಅದು ಇಷ್ಟ ಟಕ್ಕ ಏನ್ ತೊೊಂಡ್ರಿ ಇದ ಏನ್ ಮಾಡದ್ರಿ ಎಲ್ಲಾ ಕೆೇಳೋರವರು ಹಂಗ್ ಒಟ್ಟು ಕೊಟ್ಟು ಹಾ ಗಾಡಿ ಮೇಲೆ ಇಷ್ಟ ಆಕತ್ತತಿ ಮತ್ತ ಲಾಸ್ ಹೋಗ ಟೈಮ್ ಹೋಗ ಹೋದ್ಮೇಲೆ ಎಲ್ಲ ಇ ಅನ್ನಲ್ಲರು ಹೋಗಬಂದ ಎಂಟ ಎಂುನೂರು ರೂಪಾಯಿ ಕೊಟ್ಟೆವು ಗಾಡಿ ಮೇಲೆ ಹೋದೆವು ಕಂಫರ್ಟೇಬಲ್ ಇಲ್ಲ ಏನು ಇಲ್ಲ ಆಮೇಲೆ ಕೊಚ್ ಕೊಚ್ಚ ಮಾಡ್ತಾರ ಅವರು ಆಮೇಲೆ ಹೆಸರು ಇಟ್ಬಿಡ್ತಾರ ಸುಖ ಅಲ್ಲಿ ಇದಕ್ ಹೋಗ್ದಿವವಲ್ರು ಚಿಕನ್ ಬತಾಡಕ ರಾಯಲ್ ಬಿರಿಯಾನಿಿಗೆ ಅಲ್ಲಿ ಅಲ್ಲಿ ಏನು ಚಿಕನ್ ಮತ್ ಚಿಕನ್ ಪೀಸ್ಲ್ಲಿ ಒಂದೊಂದೇ ಬರ್ತಾವಿಲ್ಲ ಮತ್ತ ಎಲ್ಲವರಿಗೆ ಚಿಕನ್ ಪೀಸ್ ಚಿಕನ್ ಪೀಸ್ ಒಂದೇ ಇ ಇರ್ಲಾಕ್ಿ ಇ ಒಂದ ಚಿಕನ್ ಪೀ ಅದಕ್ಕೆ ಈ ್ರಕ್ಕ ಕೊಡ್ಬೇಕೇನಂತ
ನ ಅದ
ಹ
ಎತ್ತ ಪಡ ಬೇಡಂದ್ರ ಒನ್ನೆ ನ ಎಷ್ಟ ನಂದ ಇಪ್ಪತ್ತು ಸೆಕೆಂಡ ಅಂದ್ರ ಇಲ್ಲಿ ಒಬ್ಬ ಇದ್ದೀನ ಸ ಅಪ್ಪಾ ಇ ಹಾಕ್ಲಿಣ ಇಡ ಲೋಪ ಇಲ್ಲಿ ಸುಮ್ಮ ಇಲ್ಲಿ ಮಕ್ಕವಾಸಕೊಂಡ
ಅಂದ್ರ ಬಾಯ ನೀವಸ್ಥನೆ ಕಟ್ ಮಾಡ ಇದಾರ ಹಿಡಿಲ್ಲ ಯಾಕನಿ